ಯಾವ್ ಪಾವ್ ಲೆ
ಊಟ
ಹ್ಮ್ ಆಯ್ತು ನಿಮ್ದು
ಅ ಅ ನಮ್ದ ಆಯ್ತು ಏನು ಮಾಡಲ್ಲ ಸುಮ್ನೆ ಮಕ್ಕೊಂಡಿದ್ವಿ
ಮಕ್ಕೊಂದಿದ್ದ ದಿವ ಸುಮ್ಮನೆ ನೀವ್ ನ್ ಮಾಡ್ಬೇಕ ಮ ಏನಡತ ಕೆಲ್ಸ
ಕೆಲ್ಸ ಏನಿಲ್ಲಪ್ಪ ಅದೇ ಹೋಲ್ಲಲ್ಲಿ ಕೆಲ್ಸ ಇರದ
ಹಾ ಹೋಲದಲ್ ಕೆಲಸ ಅದ ಬಿಟ್ರೆ
ಬಿಟ್ರೆ ಮತ್ತ ಏನಿಲ್ಲಲ್ಲ ಬೇರೆ ಕಡೆ ಏನೋ ಎಣ್ಣೆ ಒಡೆದು ಅಂತ ಕೆಲ್ಸ ಇದ ಓದ್ತೀವಿ.
ಬೇರೆ ಕಡೆಗೆಲ್ಲಾದ್ರು ಬೇರೆ ಒ್ಳಗಳಳಗೆದತ್ತ
ಹಾ ಕದ್ದ ಗ್ತೀವಿ ಈ ತರ ಗನ್ ಮಿಷಿನ್ ಅಂದ ಹೊಳಿತೀವಲ್ಲಲ್ಲಾ
ಹ್ಮ್ ಹಾಗಲ್ಲ ಹತ್ರ
ಹಾ
ಹ್ಮಂಗ ಇದು ಎಣ್ಣೆಂದ ಕೂಡ ಕುಕ್ಕರ್ ಒಳಗ ಗದ್ದೆ ಒಳಗ.
ಹ್ಮ
ಅದಕ್ಕೆಲ್ಲ ಒತ್ತರ ರಮಿಟಮಸ್ ಸಿಕ್ಕು
ಹಾ ಕಡ್ತ
ಹ್ಮ್ ಎಷ್ಟ್ ಕೊಡ್ತಾರ ಪೇಮೆಂಟ್ ಅದಕ್ಕ?
ಐದ್ನೂರ ಒಬ್ಬರಿಗೆ
ಸೊಪ್ನ ಐದನೂರಾ?
ಹ್ಮ್ ಅಂದ್ರೆ ಬೆಳಗ್ಗೆ ಒಂದು ಏ ಏಳು ಗಂಟೆಗೆ ಹೊಲ್ದಲ್ಲ ಇದ್ವ ಅಂದ್ರೆ ಒಂದ್ ಹನ್ನೆರಡು ಗಂಟೆ ಕಾಯ್ಬ ಬಿಡತವಲ್ಲ.
ಬಳ ಅಷ್ಟು ಬೆಳಿಗ್ಗೆ?
ಮತ್ತೆ
ಅಷ್ಟು ಬೆಳಗ್ಗೆ ಹೋಗಲ್ಲ?
ಮೋ ಬಂದ ಎಲ್ಲೋಡಲ್ಲ
ಹ್ಮ ಹ್ಮ
ಅಂದ ಕತ್ಲಲ್ಲ ಬಕ್ತದೆ
ಹ್ಮ
ಅಂದ್ರೆ ಹೊಲಾ ದೂರ ಇರುತ್ತಲ್ಲಾ‌.
ಹ್ಮ
ಇ ಟ್ರ್ಯಾಕ್ಟರ್ ಅಲ್ಲಿ ಎಣ್ಣೆ ಅದೆಲ್ಲಾ ಹಾಕೋಬೇಕಲ್ವಾ ಬ್ಯಾರಲ್ಲ
ಹಾ
ಮಷನು ಅವವೆಲ್ಲ ಆಕಪಕ್ಕ ಪೈಪು
ಹ್ಮ ಮೆ ಹ
ಅದೆಲ್ಲಾ ಹಾಕೊಂಡ್ಮೇಲೆ ಹೋಗ್ಬೇಕು
ಲೇಟ್ ಆಗುತ್ತೆ
ಹಾ ಮತ್ತೆ ಅವೆಲ್ಲ ಹಾಕೊಂಡು ಮತ್ತೆ ಒದ ಒದ ದಾರಿ ಎಲ್ಲಾ ಸರಿಯಾಗಿರೋದಲ್ಲಲ್ಲ?
ಹ್ಮ
ತ್ತಾಗಿ ಲೇಟ್ ಆಗತ್ತೆ ಮತ್ತೆ ಎಲ್ಲ ಪೈಪ್ ಬಿಡ್ಬೇಕು ಮತ್ತೆ ನೀರ್ ತುಂಬ್ಬೇಕಲ್ಲ ಬೇರೆಲ್ಲಲ್ಲಿ ಎಣ್ಣೆ ಅದೆಲ್ಲಾ ಕೆಲ್ಸಡ್ಲ್ಲ
ಹಾ
ಅಷ್ಟು ಮಾಡಾಟಿಗೆ ಏಳು ಗಂಟೆ ಆರೂವರೆ ಹಿಂಗ್ ಆಗತ್ತೆ.
ಹಾ ಯಾವ ಆರ್ ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಗಂಟೆಗ್ ಮುಗಿಯುತ್ತಲೆ ಕೆಲ್ಸ.
ಹ ಹತ್ತು ಗಂಟೆ ತನ್ ನಾವು ಹಿಡಿತೇವಿ.
ಹ್ಮ
ಇಲ್ಲಾಂದ್ರೆ ಒಂದು ಐದ್ ಎಕರೆ ಇತ್ತು ಅಂದ್ರೆ ಐದ್ ಎಕರೆ ಮುಗಿಸ್ತೀವಿ ಹೊಡ್ದು.
ಹಾ ಒಂದ ಒಂದ್ ಸೈಡ್ ಐದೇಕ್ರೆ ಇತ್ತಂದ್ರೆ ಐದೇಕ್ರೆ ಒಂದ್ ಸೈಡ್ ಮುಗಿಸ್ ಬಿಡ್ತೀರಿ. ಬೇಗನೆ
ಹಾ ಮುಗಿದ್ ಸಲ್ಮೇಲೆ ನಾಷ್ಟ ಮಾಡ್ತೀವಿ.
ಹಾ
ಇಷ್ಟಾದ್ಮೇಲೆ ಮತ್ತೆ ಒಂದ್ ಹತ್ತು ಎಕರೆ ಹೊಡಿತೇವೆ.
ನಾಷ್ಟ ಆದ್ಮೇಲು ಹತ್ತ್ ಎಕ್ರೆನ?
ಹ್ಮ್
ನಾಷ್ಟ್ ಆದ್ಮೇಲೆ ಹತ್ತು ಎಕ್ರೆ ಅಂದ್ರೆ ಎಷ್ಟ್ ಒಂದ್ ಹದ್ನೈದು ಎಕ್ರೆಯ ಡೈಲಿ.
ಹಾ ಆಗ್ ಧನ್ ಮಿಷನ್ ಇದ್ರೆ ಹದ್ನೈದ್ ಎಕ್ರೆ.
ಎಷ್ಟು ಎಷ್ಟ್ ಮಂದಿ ಹೋಗ್ತಿರಿ.
ಹಾ ನಾಲ್ಕ್ ಜನ ಹೋಗ್ತೀವಿ.
ನಾಲ್ಕು ಜನ ಹದ್ನೈದ್ ಎಕರೆ ಹೊಡ್ತೀರ ಬರೇ ಎಷ್ಟು ಒಂದು ಐದು ಆರ್ ಅವರಲ್ಲಿ.
ಹ ಮತ್ತೆ ಅಂದ್ರೆ ಗನ್ಮಿಷನ್ ಅಂದ್ರೆ ಗೊತ್ತಲ್ಲ.
ಹಾ ಗೊತ್ ಗನ್ ಮಿಷನ್ ಅಂದ್ರೆ ಏನ್ ನಾವ್ ಇದು ಇದುದು ಮಾಡ್ತೀವ್ ನೋಡು. ಏನಂದ್ರೆ ಬೈಕ್ ಇದು ವಾಶ್ ಮಾಡಿಸ್ತೀವಲ್ಲ ವಾಟ್ರು.
ಹಾ ಆ ತರದ್ದೇ ಇರ್ತಲ್ಲ ಅದೇ.
ಹ ಬೈಕ್ ವಾಟ್ರು
ಅದೊಂದು ಪೆಟ್ರೋಲ್ ಹಾಕ್ಬಿಟ್ಟು ಒಂದ್ ಇಂಜಿನ್ ಇರುತ್ತಲ್ಲಾ ಪೆಟ್ರೋಲ್ ಇಂಜಿನ್.
ಹಾ ಹಾ
ಈ ಪೈಪ್ ಇರುತಲ್ಲ ಉದ್ದ ಪೈಪು
ಹಾ ಪೈಪ್ ಹ ಪೈಪ್ ಗೊತ್ತಾಯ್ತು ಹೇಳ್
ಹ ಅದ್ರಿಂದ ಹೊಡ್ಯೋದು ಈ ತರ ಹೇಗ್ಲಿಗ್ ಹಾಕೊಂಡ್ ಹೊಡಿತೀವಲ್ಲ ಅದ್ರಿಂದ ಹೊಡ್ಯಲ್ಲ.
ಹಾ ಇದು ಏನ್ ಗೊತ್ತ ಹಿಂದೆ ಪಂಪ್ ಆಕ್ತಿವ್ ನೋಡು ಆ ಕೈ
ಒಡಿಯಕ್ ಆಗಲ್ಲ.
ಹ ಇವಾಗೆಲ್ಲ ಚಾರ್ಜರ್ ಪಂಪ್ ಬಂದಿದೆ ನೋಡ್ ಆತರ ಆಗಲ್ಲ.
ಆತರ ಆದ್ರೆ ಮ ಒಬ್ರು ಎರಡು ಎಕರೆ ಹೊಡಿಬೋದಷ್ಟೇ.
ಒಬ್ರಿಗ್ ಎರಡ್ ಎಕ್ರೆ ಆ ತರ ಆದ್ರೆ.
ಹಾ
ಈ ತರ ಫುಲ್ ಗನ್ ಮಿಷಿನ್ ಆದ್ರೆ ಒಬ್ರಿಗ್ ಒಂದು ನಾಲ್ಕು ಎಕರೆನ ಐದ್ ಎಕರೆ.
ಹ್ಮ್ ಅತರ ಇರುತ್ತೆ ಆದ್ರೆ ಆ ಟೈಮ್ಲಿ ಹೊಡಿತೀವಿ ಅಂದ್ರೆ ಇಷ್ಟ್ ಎಕ್ರೆ ಅಂತ ಕರ್ಕೊಂಡ್ ಹೋಗ್ತಾರ್ ಅವ್ರು. ಹ್ಮ ಬಾಳಂದ್ರೆ ಒಂದ್ ಹತ್ತೆಕ್ರೆ ಅಷ್ಟೇ ಹೊಡಿಯೋದು.
ಹತ್ತೆಕ್ರೆ ಬೆಳಗ್ಗೆನೆ ಹೋಗ್ಬಿ ಆರು ಗಂಟೆ ಐದು ಆರ್ ಅವರ್ ಅಲ್ಲಿ ಕೆಲಸ ಮುಗಿಸ್ತಿರ್ ಅಂದ್ರ ಬೆಂಕಿ ಬಿಡಿ.
ಹ್ಮ್ ಮತ್ ಅದೇ ಕೆಲ್ಸ.
ಅದೇನ್ ಫುಲ್ ಹೈಟ್ ಇರುತ್ತಾ ಎಷ್ಟ ಇತ ಎಷ್ಟ್ ಹೈಟ್ ಇರುತ್ತದು.
ಅದಲ್ಲ ಚೆಕ್ತಿರ್ತಲ್ಲ ಅಷ್ಟೇ ಬಾಳ ಅಂದ್ರೆ ನಮ್ಮ ಕಾಲ್ ಕಾಲಲ್ಲಿ ಅಷ್ಟೇ ಹೈಟ್ ಇರುತ್ತೆ ಕಾಲ್ ಹೈಟು.
ನಮ್ಮೊಂದು ಮಂಡಿ ಮಟ ಇರುತ್ತ
ಮಂಡಿ ಕೆಳಗೆ ಇರುತ್ತೆ ಇನ್ನು.
ಅಷ್ಟು ಚಿಕ್ದಾ
ಸ್ಟಾರ್ಟಿಂಗ್ ಅಷ್ಟ್ ಚಿಕ್ಕದಿರುತ್ತಲ್ಲಾ ಬೆಳೆ.
ಹಾ ಅಷ್ಟು ಚಿಕ್ಕದಿರುತ್ತೆ ಮತ್ತೆ ಅದು ಇದು ಗೊಬ್ಬರ ಹಾಕ್ತೀರ ಮತ್ತೆ ಗೊಬ್ಬರನ ಹಾಕೋಕ್ ಹೋಗ್ತಿರ.
ಹಾ ಮೊದ್ಲ ಒಂದ್ ಗೊಬ್ಬರ ಹಾಕ್ತಾರಲವಾಗ ಅಷ್ಟೇ ಚಿಕ್ಕದಾಗಿರುತ್ತೆ.
ಹ ಅವಾಗ ಒಂದು ಒಂದ್ ಸ್ಪ್ರೇ ಮಾಡ್ಬಿಡೋದು ಎಣ್ಣೆ.
ಹ್ಮ್ ಅವಾಗ್ ಒಂದು ಹೊಡಿತೀವಿ ಮತ್ತೆ ಎರ್ಣ ಎಣ್ಣೆ ಅದೆಲ್ಲಾ ಅವಾಗ್ ಸ್ವಲ್ಪ್ ಎತ್ತರ ಇರುತ್ತೆ ಬೆಳೆ.
ಹ ಒಂದು ಸ್ಪ್ರೈ ಮಾಡಿದ್ರೆ ಎಷ್ಟು ಮತ್ತೆ ಎಷ್ಟು ದಿನಕ್ಕದು ಹೊಡ್ಯೋದು.
ಹ್ಮ ಹೋಗುತ್ತೆ ಒಂದು ಹದ್ನೈದು ದಿನ ಮತ್ತೆ ಅದು ರೋಗ ಅದೇನೋ ಕಾಣ್ಸ್ಕೊಂತು ಅಂದ್ರೆ ಮತ್ತೆ ಹೊಡಿತಾರೆ ಒಂದು ಹದ್ನೈದಿನ ದಿನ ಅದ್ಮೇಲೆ
ಅಂದ್ರೆ ರೋಗ ಕಾಣ್ಸ್ಕೊಂಡಾಗ್ ಮಾತ್ರ ಹೊಡಿಯೋದದು.
ಹಾ ಮತ್ತೆ ಒಂದು ವಡೆ ಇರ್ತಲ್ಲ ಎಣ್ಣೆ ಕಾಳ್ ಬರುತ್ತಲ್ಲ.
ಫುಲ್ಲು ಭ
ಮತ್ತೆ ಸೊಳ್ಳೆ ಅದೆಲ್ಲ ಆಗತ್ತಲ್ಲ ಗದ್ದೇಲಿ ಮೇಲೆ ಡಿಪೆಂಡ್ ಹದ್ನೈದಿನ ಹೊಡೀತಾರೆ ಒಂದ್ ತಿಂಗಳಾಗುತ್ತಲ ಈ ತರ
ಹ್ಮ್ ಹ್ಮ್ ನೀ ಇದು ನೀ ನೀವೇ ಏನಾದ್ರು ಮಾಡ್ತೀರ ಕೊಳಿ ಗದ್ದೆ.
ಹಾ
ನೀವೇನಾದ್ರು ಮಾಡ್ತೀರ ಕವಳಿಗದ್ದೆ.
ನಮ್ ಒಣ ಬೇಸಯ ಇದೆ.
ಹ್ಮ ಹ ಅದು ಬ ಎಷ್ಟ್ ಎಷ್ಟು ಬರುತ್ತೆ ಒಂದ್ ಎಕರೆಕ್ಕೆ
ಹಾ ಬರುತ್ತೆ ಒಂದ ಹತ್ ಗಂಟೆಲ್ಲೋ ಒಂಬತ್ ಗಂಟೆಲ್ಲೋ ಹಿಂಗ್ ಬರುತ್ತೆ.
ಒಂದ್ ಎಕರೆಕ ಹತ್ತು ಕಿಂಟಲ್ ಅಷ್ಟೇ ಅಷ್ಟೇನ.
ಅಷ್ಟೇ ಬರೋದು.
ಹ್ ಹ್ಮ್ ನಮ್ಮ ನಮ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಎಲ್ಲ ಅವ್ರ ಅವ್ರು ಎಲ್ಲಾ ಭತ್ತಾನೆ ಮಾಡ್ತಾರ.
ಅದು ಆ ಭತ್ತದ್ ಹೇಳಿದ್ರ.
ಹಾ ಭತ್ತಂತ್ ಹೇಳಿತ್ತು ರಾಮ್
ಭತ್ತ ಅಂದ್ರೆ ಅದ್ ಚಿಲ್ ಲೆಕ್ಕದಲ್ ಇರುತ್ತಲಾ
ಆ ಇಂಗ ಮುಟೆ ಲೆಕ್ಕದಲ್ಲೆನ ಮೂಟೆ ಲೆಕ್ಕದಲ್ಲೇನ
ಹ್ಮ್ ಮೂಟೆ ಲೆಕ್ಕದಲ್ಲಿ.
ಹಾ ಅದು ಎಷ್ಟ್ ಮೂಟೆ ಬರುತ್ತೆ ಒಂದು ಒಂದು ಎಕರೆಗೆ.
ಹ್ಮ್ ಎಷ್ಟ ಬರ್ತದಪ್ಪ ಅಲ್ಪ ಒಂದ್ ಮೂವತ್ ಚೀಲ ಏನ ಬರತ್ತಂತ್ರಿ ಎಕ್ರ್ಯಾಗ ಮೂವತ್ ನಲ್ವತ್
ಅಂದ್ರೆ ಹೊಲ ಹೆಂಗಿರುತ್ತೆ ಅದ್ರು ಮೇಲೆ ಡಿಫ್ರೆಂಟ್ ಅದು.
ಹೆಂಗ್ ಬೆಳಿತೀವ್ ನೋಡಿ ಅದ್ರೂ ಮೆಲ್ ಡಿಫೆಂಡ್ ನೋಡಿ.
ಹ ಭೂಮಿ ಹೆಂಗಿರುತ್ತೆ ಮತ್ತೆ ಅ ನಾವ್ ಹೆಂಗ ಸ ಚ್ ಶಾರ್ಟಿಂದ ಎಂಡ್ ವರೆಗೂ ಹೆಂಗ್ ಬೆಳೆಸ್ತಿವ್ ಅನ್ನೋದು ಮುಖ್ಯ ಆದು.
ಹಾ
ಹಾ ಸ್ವಲ್ಪ ಭೂಮಿ ಕಂ ಕ ಇದು ಯಾವ್ದು. ಕೆಂಪ್ ಮಣ್ಣ್ ಇದ್ರೆ ಒಂದು ಒಂದ್ ಎಕರೆಗೆ ನಲ್ವತ್ ಹತ್ತರಿಂದ ನಲ್ವತ್ತರಿಂದ ಆ ನಲವತ್ತೈದ್ವರೆಗೂ ಬರುತ್ತೆ. ಅದೇ ಸೋಳಿದ್ರೆ ಮೂವತ್ತರಿಂದ ಮೂವತ್ತೈದ್ ಬರುತ್ತೆ. ಅದೇ ಕರೆಮಣ್ಣು ಎರಿದೆ ಎರಿಮಣ್ಣು ಅಂತಿವಲ್ಲ.
ಹೌದು
ಅ ಅದಿದ್ರೆ ಒಂದು ಐದ್ ಅ ಐವತ್ತರಿಂದ ಅರವತ್ತು ಅರವತ್ ಕಿಲೋವರೆಗೂ ಬರುತ್ತೆ.
ಏನ್ ಅಷ್ಟೇನ್ ಬರಲ್ಲ.
ನಮ್ ನಮ್ಮ್ ಅವ್ರೆ ಅವ್ರು ಹೇಳ್ತಾರೆ. ಅದೆಲ್ಲ ಏರಿ ಕೆರೆಮಣ್ಣ್ ಹೊಡ್ದೊ
ಹ್ಮ
ಹ ಅವರು ಬಂದ್ಬಿಟ್ಟು ಅವರು ಅವರು ಒಂದ್ ಇಪ್ಪತ್ತೇ ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಹೊಲ ಮಾಡ್ತಾರ ಅವ್ರು.
ಹ್ಮ್
ಹ್ಮ್ ಅವ್ರ್ ಎಲ್ಲಾ ಐವತ್ತರಿಂದ ಅರವತ್ ಎಕರೆ ಐವತ್ತರಿಂದ ಐವತ್ತರಿಂದ ಅರವತ್ತು ಚಲೋ ಗೂಟೆ ಬರುತಂತೆ ಒಂದ್ ಎಕರೆದಲ್ಲಿ.
ಹಾ ಹ್ಮ
ಅವ್ರೇನೋ ಸಿಕ್ಕಾಪಟ್ಟೆ ಬೆಳಿತಾರ ಅವ್ರ್.
ಹೌದಾ?
ಹಾ ಅ ನೀ ಅ ಕಡೆ ಏನಾದ್ರಾತ್ರ ಇದ್ಯಾ.
ಅಲ್ಲ ಒಂದ್ ಎಕ್ರಗೆ ಐವತ್ತು ಚೀಲ ಏನ್ ಬರಲ್ಲ ಕಡ್ಮೆ.
ಹೌದಾ ಅಂದ್ರೆ ಭೂಮಿ ಮೇಲ್ ಹೋಗ್ತಿರ್ಬೋದು ಹೇಳದೆ.
ಹ್ಮ್ ಮತ್ತೆ ಮಳೆ ಪಳಿ ಜಾಸ್ತಿ ಆಯ್ತ ಅಂದ್ರೆ ಲಾಸ್ಟ್ ಟೈಮ್ ಅಲ್ಲಿ ಎಲ್ಲಾ ಹಾಳಾಗ ಹೋಗುತ್ತಲ್ಲ.
ಹಾ ಫುಲ್ ಅದು ಅಂದ್ರ ಕಾಳ ಕಾಳ ಬಿಟ್ಟಿರ್ತ್ತಲ್ಲ ಅವಾಗ ಬೆಳೆ ಆದ್ರೆ ಫುಲ್ ಕೆಳಗ್ ಬಿದ್ದೋಗತ್ತದು.
ಹಾ
ಹಓ ಹ
ಹೀಗಾಗಿ ಬೆಳೆಯಕ್ಕಾಗಲ್ಲ.
ಹ
ಹಾ
ಮತ್ತೆ ಏನ್ ಮಾಡ್ತಿದೀರ ಇವಾಗ?
ಏನಲ್ಲ ಸುಮ್ನೆ ಮಲ್ಕೊಂಡಿದ್ದೀನಿ. ನೀನೂ
ನಾವೇನಿಲ್ಲ ಗುರು ನಾವುನೂ ಸುಮ್ನೆ ಮಲ್ಕಂಡದೆ ಇವಾಗ ಊರಿ ಊ ಹ ಹ ಊರಿಗೀನ ಅವರೆ
ಹಾ
ಹಾ ಅದೇನ್ಕ್ ಸೌಂಡ್ ಸ್ವಲ್ಪ ಏನ್ ಸೌಂಡ್ ಕೇಳ್ತಾ ಇರ್ಲಿಲ್ಲ ಕೇಳ್ತಾನೆ ಇಲ್ಲಾ.
ಫ್ಯಾನ್ ಫ್ಯಾನ್ ಹಚ್ಚಿದ್ದೀನಿ ಅದೇ ಸೌಂಡೇನೊ.
ಹೌದಾ
ಸ ಮಾತ್ ಕೇಳತ್ತ ನಿಮ್ಗ.
ಹಾ ಕೇೇಳುತ್ತೆ ಕೇಳುತ್ತೆ.
ಕ್ಲಿಯರ್ ಆಗ್ ಕೇಳತ್ತಾ?
ಅಷ್ಟೊಂದ್ ಕ್ಲಿಯರ್ ಆಗ್ ಕೆೇಳಸಲ್ಲಪ್ಪ ಆದ್ರೆ ಸ್ವಲ್ಪ ಸೌಂಡ್ ಕಮ್ಮಿ ಆಗತ್ತೆ.
ಹೌದಾ
ಹಾ
ಅದು ಏರ್ಫೋನ್ ಹಾಕೊಂಡಿದ್ನಲ್ಲ
ಹಾ
ಅದಕ್ಕೆ ಅಲ್ಲಿ ಪ್ರಚ ಮಾಡ್ತೀನಿ ನಾನು ಒಂದು ಕಾಲ್ ಬರ್ತೇವ ನಂಗೂ
ಸರಿ ಸರಿ ಓಕೆ ಓಕೆ ಮೇಡಂ